ಹಲೋ ಹೇಳಿ
ಕೇಳಿಸ್ತಾಇದ್ದೇನಮ್ಮ
ಹಾ ಕೇಳಿಸ್ತಿದೆ ಮಾತಾಡಿ
ಹ ಏನ್ ಸಮಾಚಾರ
ಹಲೋ
ಏನ್ ಸಮಾಚಾರನಮ್ಮ
ಹೇಳ್ಬೇಕು ಅಣ್ಣ
ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಕೇಳ್ಸುತ್ತೆ ಧ್ವನಿ ಡಿಸ್ಟರ್ಬೆನ್ಸ್ ಇದೆ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಅರ್ಥ ಮಾಡ್ಕೊಳ್ಬೇಕಾಗಿ ವಿನಂತಿ
ಓಕೆ ಡಿಸ್ಟರ್ಬೆನ್ಸ್ ಇರಬಾರ್ದು ದಯವಿಟ್ಟು ನೀವ್ ಈ ಕಡೆ ಬನ್ನಿ ಮಾತ್ ಮಾತಾನಾಡಿದ ನಂತರ ಸಬ್ಮಿಟ್ ಒತ್ತು
ಕೆಳ್ಸಂಗ್ ಮಾತಾಡ್ತಾ ಇದ್ದೀನಿ ನೀವು ದಯವಿಟ್ಟು ಜೋರಾಗ್ ಮಾತಾಡ್ಬೇಕು ನನ್ಗೆ
ಸರಿ ನೀವು
ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಹಲೋ ಹಾ ಹೇಳಿ ಹೇಳಿ
ಆ ನೀವು ಮಾತನಾಡಿದ ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕು
ಹಾ ಓಕೆ ಓಕೆ ಕಟ್ ಮಾಡಾಗಿದ್ ತಕ್ಷಣ ಮಾಡ್ತೀನಿ
ಹ ಅದನ್ ಮಾಡಿಲ್ಲ ಅಂದ್ರೆ ಅದು ನಿಮ್ ನಿಮಗೆ ಏನೂ ಪಾವತಿ ತಿಗಳು ಇರುತ್ತೆ ಅದು ನಿಮಗೆ ಆಗೋದಿಲ್ಲ
ಓ ಹಿಂದಿನ ಕರೆಯಲ್ಲಿ ಸ್ವಲ್ಪ ಮಿಸ್ ಆಯ್ತು ಇನ್ನೇನ್ ಸಮಾಚಾರ ಊಟ
ಊಟ ಮಾಡ್ಬೇಕು ಕಂಡ್ರಿ
ಏನೂಟ
ಹ ಅನ್ನ ಸಾಂಬಾರು ಮುದ್ದೆ ಮೊಟ್ಟೆ
ಹಾ ಏನಮ್ಮ ಸಮಾಚಾರ
ಏನು ಇಲ್ಲ ಮತ್ತೆ ಏನೇನ್ ಸಬ್ಜೆಕ್ಟ್ ಇದೆ ನಿಮಿಗೆ
ಹಾ
ಯಾವ್ಯಾವು ಸಬ್ಜೆಕ್ಟ್ ಇದೆ ನಿಮಗೆ
ನಮಗೇ ಅ ಆರು ಸಬ್ಜೆಕ್ಟ್ ಐತೆ ಈ ಸೆಮಿಸ್ಟರಲ್ಲಿ
ಹ್ಮು
ನಿಮಿಗೆ
ನಮ್ಗೆ ಹೆಚ್ಚಾಯ ಏನ್ ಎಫ ಒನ್ ಎನ್ ಏಪ ಟು ಬಯೋಕ ನಮಗೆ ಎಂಟರಿಂದ ನಾಲ್ಕೂವರೆವರೆಗೂ
ಹಾ
ನಮಗೆ ಎಂಟರಿಂದ ಹನ್ನೆರಡುವರೆವರೆಗೂ
ಫುಲ್ ಕ್ಲಾಸಾ ಅಥವಾ ಪ್ರಾಕ್ಟಿಕಲ್ ಇರ್ತಾ
ಎಂಟ ಗಂಟೆಯಿಂದ ಹನ್ನೆರಡವರೆವರೆಗೂ ಕ್ಲಿನಿ ಕ್ಲಿನಿಕಲ್ಸ್ ಇರುತ್ತೆ.
ಹ
ದಿಸ್ ಹ ಅದಾದ್ಮೇಲೆ ಕ್ಲಾಸಸ್ ಇರುತ್ತೆ.
ಹೌದಾ ನಿಮ್ಮಲ್ಲಿ ಮಳೆ ಬರುವ ವಾತಾವರಣ ಏನಾದ್ರು ಇದೆಯೇ.
ಹೌದು ಹೌದು ಇದೆ ಇದೆ ನಿಮ್ಮಲ್ಲಿ
ನಮ್ಮಲ್ಲಿ ಕೂಡ ಇದೆ.
ನೀ ಹ
ಇಲ್ಲ ನೀ ನಮ್ಮ ರಮಾಚಾರ
ನಮ್ದು ನಿಮಗೆ ಇವ್ರ ಗೊತ್ತಾ ನಿರ್ಮಲಾ ನಿರ್ಮಲಾನಂದ ಮಹಾಸ್ವಾಮಿಗಳು ಗೊತ್ತಾ.
ಹಾ ಹಾ ಹಾ ಏನಾದ್ರು ವಿಶೇಷ ಕಾರ್ಯಕ್ರಮ ಕಾಲೇಜಿನಲ್ಲಿ ಏನಾದ್ರು ವಿಶೇಷ ಕಾರ್ಯಕ್ರಮ ಇದೆಯೇ. ಹಾ
ಹೌದು ನಿರ್ಮಲಾನಂದ ಸ್ವಾಮೀಜಿ ಗೊತ್ತಾ ನಿಮಗೆ.
ಹೌದೌದು ಗೊತ್ತು ಪರಿಚಯ ವಿದ್ದಾರೆ. ಹೌದು ಗೊತ್ತು ಹೇಳು.
ಅವರ ಜುಲೈ ಟ್ವೆಂಟಿತ್ತ
ಹಾ
ಜುಲೈ ಇಪ್ಪತ್ತನೇ ತಾರೀಕು.
ಹಾ ಹಾ ಹೇಳಿ.
ಹಲೋ ಜುಲೈ ಇಪ್ಪತ್ತನೇ ತಾರೀಕು ಅವ್ರ್ದು ಹುಟ್ಟು ಹಬ್ಬ ಇದೆ.
ಹ ಹಂಗಾಗಿ ಏನಾದ್ರು ವಿಶೇಷ ಕಾರ್ಯಕ್ರಮಗಳು ಕಾಲೇಜಲ್ಲಿ
ಕಾಲೇಜಲ್ಲಿ ಕಾರ್ಯಕ್ರಮಗಳಿಲ್ಲ ಹಾಸ್ಪಿಟಲ್ ಅಲ್ಲಿ
ನೀವ್ ಯಾವ್ದಲ್ಲಾದ್ರೂ ಭಾಗವಹಿಸುತ್ತಿದ್ದೀರಾ.
ತಿಳಿಸ್ಕೊಳ್ಳಿ ನಾವ ಮಾತಾಡೋದಕ್ಕೆ ಅವಾಗ
ಹಾ ಹಾ ಹೇಳಿ ಹೇಳಿ.
ಇಪ್ಪತ್ತನೇ ತಾರೀಕು ಅವ್ರದು ಅವ್ರದು ಬರ್ಡ್ ಇರೋದುಟ್ಂಟಿತ್ತು. ನಮ್ಮ ಹಾಸ್ಪಿಟಲಲ್ಲಿ
ಹ
ನಮ್ಮ ಹಾಸ್ಪಿಟ್ಲಿನ ಜೂ ಜುಲೈ ತಿಂಗಳು. ಜುಲೈ ತಿಂಗಳು ಪೂರ ವಿಶೇಷ ಅಪಾರ್ಟ್ಮೆಂಟ್ಗಳಲ್ಲಿ ವಿಶೇಷ್ಯಾಂಪ್
ವಯಸ್ಸ ರ ಅವರಿಗೆ ಬಡವರಿಗೆ ಅ ಉಚಿತ ಚಿಕಿತ್ಸೆ ಸ್ಯೆಗಳನ್ನ ಆಪರೇಷನ್ಗಳನ್ನ ಮಾಡಾರೆ. ಆದ ಆದರಿಂದ ತುಂಬಾ ಪೆಷೆಂಟ್ಗಳು ಬರುವ ಕಾರಣದಿಂದ
ಜುಲೈ ಮಂತ
ಹಲೋ ಹಾ ಜುಲೈ ಮಂತ್ ಫುಲ್ಲ ತುಂಬಾ ಎಪಲ್ಲ ಹ ಅದ್ರಿಂದ ನಮಗ್ ಸ್ವಲ್ ಕೆಲ್ಸ ಜಾಸ್ತಿ.
ಹಾ ರಜ ಕೊಡೋ ಸಾಧ್ಯತೆ ಇಲ್ಲ ಈ ತಿಂಗಳು. ಹಾ ಕೆೇಳಿಸತೈತೆ ಹೇಳವಾ ಹ್ಮ್ ಹೇಳುವ ಕೆೇಳಸ್ತೈತೆ.
ಹ ಆದ್ರಿಂದ ತುಂಬಾ ಪೇಶಂಟ್ ಇದೆ ಇವತ್ತು ಕಣ್ಣಿನ ಕ್ಯಾಂಪು.
ಹ್ಮ್
ಹ ಹಾ
ಪೊರೆ ಬಂದಿರುತ್ತಲ್ಲ ವಯಸ್ಸಾದೊ ವಯಸ್ತಾದೋರ್ ಕಣ್ಣಿನಲ್ಲ್ ಪೊರೆ.
ಹಾ ಹೌದ ಹೌದು ಹೇಳು. ಹಲೋ
ಕಾನ್ಸಂಟ್ರೇಷನ್ಫಲ್ ಮಾತಾ
ಹಾ ಹೇಳಮ್ಮ ಹೇಳಮ್ಮ ಆಯ್ತು. ಹೇಳ
ಮಾತಾಡ್ಬೇಕು ವಯಸ್ಸಾದ ವೃದ್ಧರು ಹೃದಯನ್ನ ಕರ್ಕೊಂಡ ಬಂದಿ ಅವ್ರನ್ನ ಕರ್ಕೊಂಡು ಬಂದಿ ಹಲೋ ಹಲ